ಹ ಹೇಳ್ರಿ ಸೌಕರ್ಮಂದಿ
ನೀಗತ ಸಕ ನಾನು ಹುಗಲ್ಲ ನಾನ್ ಮ ಹುಡುಗ ನಂತ್ರ ನಕೂ ಷಂಗಡಿಗೆಲ್ಲ ಹ್ಮ್ ಉರಿಗಲ್ಲ ಒ ಹುಡುಗಿದ್ಲಪ್ಪ ಅಂದ್ರಲ್ಲಾ ಮರ್ಸತ ನನ್ ದೋಸ್ತ ಊರವ ನಮಗ
ಹುಡಿಗ ಇದ್ದಾರೆ ಎಲ್ಲ ಹ ಹುಗ ಹುಡಿಗಾ ಅಂತ ಹೇಳ ತಿಗಾಡ್ತಾರ
ತಿರಿಡ್ತ ತಿರುಾಡ ಮಾಡಿದೆ ಏನ ಯಾಕ್
ಯಾರು ತಿರಿ ಹೇಳಣ
ಹೇಳ ಎಷ್ಟುಮಂದಿ ತೋರ್ಸ ಮಾತಾಡದು ಕಂಡಿಡ್ಬ ಹಡಗ ಹತಾರಪ್ಪ ಗೊತ್ತ
ಹುಡುಗಿ ಆಳ ಅಂತ ತೋರ್ಸ ತಿರಿಗಡಾರ ಯಾರ ನಂಬದ್ರೆ ನಾನ ತೋರ್ಸಿದ್ದೆ
ಮತ್ತೆ
ನಾನ್ ಯಾವಾಗ ಯಾವಾಗ ಮಾತಾಡಿನ ನಿಮ್ ಜೊತೆ ಮಾತಾಡೋದು ಇವಾಗನು ಮಾತಾಡ ಮಾತಾಡಲನ್
ಎಲ್ಲಾ ಮಾತಾಡಿದಪ್ಪ
ಹ್ಮ್ ಮಾತಾಡಿ ಒಂದ್ ಹತ್ತು ಜನ ಅವರ ನನ್ಗ ಮಾತಾಡಿನಿ
ಹಾ ಮಿತ
ನೀ ಒಬ್ಬಕ್ಕಿನ ಎಲ್ಲ ಒಂದ್ ಹುಡಿಗಿನ ಕಣ್ಣತಿ ನೋಡಿಲ್ಲಾ
ಕ್ಣತ್ ಹಂಗಗೆ ಅಂದ್ರೆ
ಹ ನ ನೀನ್ ಅಷ್ಟು ನೋಡಿದಂತ ಒಂದು ಹುಡ್ಗಿನ ಯಾರಿಗೆ ಹೀಗಾಗುತ್ತೆ
ಬಳ್ಬಕ್ ನಮ್ಗರ
ಅಮಾಯಕನ್ ತೋರ್ಸಿ ಅಮಾಯಕನ್ ತೋರ್ಸಿ ಅಂದ ಲವ್ ಮಾಡೋದು ಈ ಕಡೆ ಇಲ್ಲ ಸಿಂಗಲ್ಲ ಅಂತ ಹೇಳ್ಕ
ಅಲ್ಲ ಹೋಗಕ್ಲಂತಿ
ಏನ್ ಹಂಗ್ ಬಿಳ್ಬೇಕ
ಬುಡ ಕಮ್ಮ
ಬಿದ್ದಿರ್ತಾರ ಹೇಳಲ್ಲ ಅಷ್ಟೆ ಹೇಳಿದ್ರೆ ಎಲ್ಲಿ ಕಾಡಸ್ತಾರ
ಇಲ್ಲ ಮರ್ರೆ
ಇಲ್ಲ ಆಯ್ತು ಒಟ್ಟಿಗೆ
ಹ
ಇನ್ನ ಹೃದಯಕ್ಕೆ ಮುಟ್ಟಕ್ಕೆ ಹೃದಯಕ್ಕೆ ಮುಟ್ಟಿಗೆ ನಿನ್ನ ಟ್ರು ಲವ್ ಇತ್ತ ಅಂದ್ರ ಇಲ್ಲಂತೆ ಅದೆೇ ಮಟಿಗಂತ ೋಲ ರ ಮಟ್ಟಿಗೆಯತೆ ಹಡುಗೆ ತಾರ ಮಟ್ಟಿಗೆಂತೆ ಹಾ ಕಾಲಿನ ಭಲ್ಮಟ್ಟಿ
ಈಗ ಅದು ಬೂಡ
ಎನ್ ಬಿಡ್ಬೇಕ್ ಎನ್ ನಡೆದಿಲ್ಲ ಮಾರ್ರೆ ಬಿಡಕ್ಕೆ
ಎನ್ನ ದಾ
ನಾ ಇಲ್ವ ಇಲ್ಲ ಏನೇ
ಇ ತಮ್ಮ ಗನ ಊರ ಅಲ್ಲ ಮಾಡನೋ ತಮ್ಮ
ಈಶಾನ ಈಷೆ ದಿನ ಸಂಜೆಕ್ ನೋಡಲ್ಲಿ ದೇವ್ರು ಅವರೆ ಆಗಿರ್ತಾನೆ
ಅವತ್ ಸ್ವಲ್ಪಲ್ಲ ಒಂದ ಆಬಟ್ಟ ಆಬಿಡ್ತವತ
ಮೊದ್ಲೇ ಹೇಳನಲ್ಲ ನೋಡಿ ಇನ ಸ್ವಲ್ಪಾ ಮೊಹರಂ ಮುಸ್ಲಿಮ್ಸ್ ತರ ಕಾಣೆ ಹಂಗಾಗಿರ್ತಾನಂತ
ಅವತ್ ನೋಡ್ಬೇಕು ಸಿಗ್ವಲ್ಲ ಟಪೋಗಟಾರಿಗೆ
ಮೊಹರಂ ದೇವರ ಅೇ ದೇವರ ಅದವ್ರರಿಗೆ ಅದಕ್ಕೆ ಅವ್ರ ಮನೆ ನೂರಂಟು ತೊಂದ್ರೆ
ಯಾಕ
ಏನ ದೂರ ಅದಲ್ಲವ ಅವನಿಗೆ ಆನೆ ಅ ಆದ್ರೆ ಅಣ್ಣನ ಇಬ್ಬ್ರಕ ಇಬರು ಆದ್ರೆ
ಮಾತ್ದಲ್ ಇಬ್ರು ಸರಿಯಾಗಿ
ಹದುಲವ ಮೀಟ್ರ ಆಗಿತ್ತು ಗೊತ್ತದಲ್ಲಿನ
ಯಾರ್ದ ಗೊತ್ತಿಲ್ಪ ಯಾರ್ ಏನ್ ಮಾಡಿದ್ರು
ಹುಡುಗಿಗೆ ಲೈನ್ ನೋದ ಹುಡುಗ ಆ ಹುಡುಗಿಯನ ಏನು ಬಿಟ್ಕೊಡಂತ ಹುಡಿಗೆ ಬೆಂಗ್ಳೂರು ಶೇಗದ್ರ ಹೆಚ್ಚು ಹೊಡದ್ರ
ವಿಷಗ
ಇವನಿಗೆ ಕಡಿಮೆ ಇದ್ದ ಇವನ ಅವ್ರ ಮಂದೆ ಇದ್ದ ಅವ ಸಿಗ ಕಂದ್ರ ಇವ ಏನು ಕರೆಕ್ಟ್ ಮಾತಾಡ್ ಸೈಡಗನ ಏನ್ ಇಬಟ್ರ ನಮ್ಮ ಅಂದನಗ ಅವ ಅವ್ನಿ ಯಾಕೆ ಹೊಡಬಡತಾರ ಅಂತ
ಹ್ಮ್
ಹಿಂಗಾಗಿತ್ತು ಆಯ್ತು ಅಲ್ಲಿಂದ ಇಲ್ಲಿ ಕರ್ಕೊದು ಇಲ್ಲ ಗ ಕೆಲ್ಸಕ್ಕೆ ಹಚ್ಚಿದ್ದ
ಆರ್ ಸೌಕರ್ ಕುಮಾರ್ ನೀಗೆ
ಹ್ಮ್
ಮಳೆ
ಹಳೆ ಆಂದ ಹಳ ಮರ ಯಾವಿಗೆ ಇನ್ಸ್ಟಾಗ್ರಾಮ್ ಫೋನ್ ಹಚ್ಚಿ ನನಗ ಅದ ಬೇಕ ಬೇಕ ಅ ಬಿಡಕ್ ಆತ್ ಮತ್ತೆ ಫೋ ಹಚ್ಚಾರ
ಹ್ಮ
ನಿನ್ನಂಗಾನ ಅವನ
ನನಂಗ್ಲಮ್ಮನು ಒಂದ್ಸಲ ನಿಂದಿಲ್ ಗೊತ್ರಂಗ
ಹ
ಒಂದ್ಸಲಿಂದಿಲ್ಲ ನಂಗಗ
ನು
ಉಡಿ ಅಚ್ಚಪ್ಪನ್ಚ್ಚನ್ ಕಷು
ಆ
ಮಾತಡ
ಅ ನನಗೆ ಅಷ್ಟು ಗೊತ್ತಿಲ್ಲ ಮರ ಮಾಹಿತಿ
ನಾ ಒಂದು ಹಡಿಗ್ ಹೇಳಪ್ಪಾ ನಾನು
ಅಮಲ್ಲ ಹಳಗ ಆಳ ಇಲ್ಲ ಅಂತ ಹೇಳೇಳ್ಕಂತೀರಿ ಹೇಳಡೋಣ
ಎಲ್ಲಾ ಕುಡಗ ಹಡುಗಿದ ಹಾಡಪ್ಪ ಮ
ಹಓ ಹಳಗ ಇರ್ಲಕ್ಕ ಅಂದ್ರೆ ಸಂಸ್ಕೃತ ಮಾತ್ರ ಮಾತಾಳೆ ಹಳೆ ಹಳೆಗನ್ನಡ ಮಾತಾಳೆ ಹ ಅಲ್ಲ ನಿನ್ಗೆ ಗರ್ ತಾ ಹೋಗಬೇಕಂದ್ರೆ ಸಂಸ್ಕೃತನ ಅಳೆದ ನೋಡೋಣ
ಹಾ ಎಲ್ಲ ದೋಸ್ತ ಐದ್ ರೂಪಾಯಿ ರಾತಾನ ಈತಗ
ಅ ನ ಭತು ಬೇರೆ ತರಂತ ಮಿಸ್ನೆ
ಈ ಇ ಕಡೆ ಕುಂತಾನ ಇಗ್ ಕಡೆ ಕುಂತ ಇಲ್ಂದ
ಹ್ಯಾಂಡವಿಚ್ ಇಲ್ಲ ಹತ್ತು ನೋ ಚಳಿದೆ ಕೈಯ್ಯಾಗೋಯವ ಅಂತ ಕಾಲಾಗೋದು ಅಂದ್ರೆ ಆಯ್ತು ಗ ಹಿಂದೆ ಇರ್ಬಿಲ್ಲ
ಹಾ
ಎ ಎರಿವ ಇಲ್ಲಣ
ಎಲ್ಲಪ್ಪಾ ಮೇಸ ನೀಗ ಹುರಿಗಾ ನಡತಾಯ ಮಾತಾಡಿದ್ರು
ಹ್ಮ್ ನನ್ಗೆ ಆಡ ಆಡಪ್ಪ ಒಬ್ಬ ಯ ಹತ್ತು ಜನಾರ ನನ್ಗೆ
ಎಷ್ಟ ಜನ
ನನ್ಗ್ ಹತ್ತು ಜನರಂತ ಹೇಕೇ ನೀವು ಒಬ್ಬಕ್ಕಿದ್ದ ಹೇಳ್ಕೇವ ಅಲ್ಲಿ ನಾನು
ಅತ್ತು ಒಂಜ ಕೂಡ ಸಾಕಣಲ್ಲ ಒಜ
ಯಾರ್ದ ಬೇಕು ನೀನು
ಯ್ ಸರ್ ರಐ
ಐಶ್ವರೀ ಆ ಕಕ್ಕ ಆ ಕಕ್ಕ ಯಾರ ಅಂತ ಗೊತ್ತಿಲ್ಲಾನ
ಹ ನಾ್ ನೋಡ್ ಸ್ಲ್ಪ
ಹ್ಮ್ ನೋಡ್ ನೋಡ ನಗ ಏನ್ ನೋಡದ
ಸ್ವಲ್ಪಚ್ಕಡ ಬತಾರೆ
ಹಚಿ ಕೊಡಾಮ ಕೇಳತ್ ನೀ ನೀ ಮತ್ತೆ ಉಂಡೆ ಇಲ್ಲ ಹಂಗನ್ ಬಾರದನೋಡ
ಹ್ಮ ಮಚ ನೋಡಕ್ ಮಚ
ಏನ್ ನನಗೆ ಗೊತ್ತ ಮಾತಾಡಕ್ ನಂಗ್ ಬರಲ್ಲ ಅದಕ್ಕೇನ ಉಂಡೆ ಗಿಂಡೆ ಬರ್ತಾವ ಅದಿಕ ಮಾತಾಡ್ಬಾರ್ದ ನ
ಹ
ನಮ್ಗ ಅವೆಲ್ಲ ಅನುಭವ ಇಲ್ಲ ಮಾತಾಡದ ಹೆಂಗಂತ ಅನುಭವ ಇದ್ದ್ರ ಕೇಳ್ಬೋಕ್ ನಾವ ಅದೇ ಮತ್ತ್ಯಾ ನಿನಗ ಅನುಭವ ಅದ ಕೇಳಕ್ ಹೇಳಂತ
ಅದ ಅನುಭವ ಇಲ್ಲಪಪ್ಪಾ
ಹ್ಮ್ ಅನುಭವಸ್ರು ಮಾತ್ತೇ ಇದು ಅನುಭವ ಇಲ್ಲ ಅಂತ
ಅನುಭವ ತಪ್ಪರ್ ಹಳ್ತ್ರ ನಗ ಮಯಾ ನಾ ಮಾಡಕ್ ಕೂತ ಅ ಇಗ
ಹ್ಮ್ ಎಲ್ಲಾರ ಬೆಳಗ್ಂತರ್ ಹಡ್ತಾರ ನಾ ಹುಡುಗಿ ಮಾಡಕ್ ಹದನ ಹಾ ಊರೆಲ್ಲ ರಂಗರೋಡ್ರಿ ಅಂತ ನೀ ನೀ ನೀ ಯಾಕೆ ಹೇಳನಂದ್ರೆ ನಿಂದೆ ಡಂಗೂರ್ ಹೊಡ್ದ್ ಊರಾಗಲ್ಲ ನಾನು ಅಂದ ಹೇಳಿದ ಬಿಡ್ತೇನೆ ಅಂತ ಅಂತೀನಿ ಮತ್ತೆ
ಹ ಎಲ್ಲ ಪಂಗಗೆಲ್ಲ ಬದ
ಏನೊಬ್ರ ಯಾರ್ ಹೆಂಗಾರ ಅಂತ ಗೊತ್ತಾದ್ದ ಲವರ್ ಹಳ ಇಲ್ಲ ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತದ ಎಲ್ಲ ಕರಿ ಹೇಳ್ಕೊಟ ನಮ್ ಹೆಂಗಂತ
ಕರೆನಾ ಯಾವಂದ
ನನಗ ಹೇಳನ ಹಿಂಗಿಗ ಹಿಂಗಂಗಿಂತ
ಪೂನಗ
ಹ್ಮ್ ಶಿಕೈಗಳೇನು
ಹ
ಹುಡಿಗಾರ್ ಹೆಂಗದಿರ ಹೆಂಗಿರ್ತಾರ ಹೆಂಗಿರಲ್ಲ ಅಂತ
ಹ್ಮ್ ಹ್ಮ್
ಅದಕ್ಕೆ ನಿನಗೆ ಹೇಳಾಕ್
ಗೋತ್ತಿಲ್ಲ ಬ
ನಿನ್ಗ್ ಗೊತ್ತಿಲ್ಲ ಆದ್ರೆ ನೀ ನಿನಗೆ ಹಾಳೆಲ್ಲ ನನ್ಗ್ ಗೊತ್ತದ ಅಷ್ಟೇ
ಹೇಳ ನನಗ ಹಾಳ ಇಲ್ಲ ನನಗೆ ಹಾಳಾ ಇಲ್ಲ ಅಷ್ಟೇಳ
ಇಲ್ಲ ಅಂದ್ರೆ ಹೌದಂತೆ ಹಾಳ ಅಂದ್ರೆ ಇಲ್ಲಂತೆ
ಎಲ್ಲ ಜನಗೆ
ಆ
ಎಲ್ಲ ಪಯಂದ ಹುಡಗಿಲ್ಲ ನನಗ
ಅದೇ ಇನ್ನು ಶಫನಂದ ಮೇಲ ಕೈ ಹಿಡ್ಗ ಹೇಳಂತ
ಅಂಗ ಎಲ್ಲಳಂಕೂ ಬರಲ ಹಂಗ ಹೇಳಕ್ ಬರ್ಲ ಹಿಂದೆ
ಹಂಗಾರ ಹಾಳ ಅಂತರ್ತ
ಏನಂಗ ತೀಳಕ ಬೋಸೆ ಚಾಲೋಕ ಇರಬೇಕ ಬೋಸೆ ಕುಣ ಬರಷ
ಏನ
ಬೋಸೆ ಏ ಬೋಸೆ ಆಡ್ಬೇಕು ಅವ ನೀ ಮತ್ತ
ಹೌದಾ
ಹ್ಮ್ ಹೌದು
ಈಗ ಅದೇ ಹೇಳ್ ನೀನ
ಯಾವ್ದ ಎಲ್ಲ
ಇಲ್ಲ ಇಟಗಾನೆ ತಮ್ಮೂನ್ ಮಕ್ಕ ಟಿ
ಬ ಬಕತಲ್ಲ
ಇಲ್ಲಿ ಬೆಂಕಿ ಅದ ನೋಡಿ ಎಲ್ಲಾನ ಬೆಂಕಿ ಹಚ್ಚಿರ ಆಯ್ತು ಕೈಯ ಏನ ಕರಗೈ ಸುಡ್ತ ಅಂದ್ರೆ ಹುಡಿಗಿಳ ಅಂತ ಅರ್ಥ ಸುಡ್ಲಕ್ಕ ಅಂದ್ರೆ ಹುಡಿಗಿಲ್ಲಾ ಅಂತ ಅರ್ಥ
ರೈಟ್ ರೈಟ್
ಹೆಂಗ ಹೆಂಗೆಲ್ಲ
ಕೆ ಕರೆ
ಏನಲ್ಲ ಈ ಕಡೆ ಖರೆ ಕಖರೆ ಎಲ್ಲ
ಅದೆ ಹದು
ಯದ ಬಂದಂದು ಬಿಡ್ತಕಿ ಹ
ನೀ ಹೇಳಪ್ಪಂದೆ
ಹ ಅದೇ ಹೇಳೋದ ನ ನಿನ್ಗೆ ಆಳ ಅಂತ
ಕ
ಕಾಲೇಜ್ಗೆ ಯಕ ಇಚ್ಚರಂತ ನೀವು
ಪ ಭಜಾಲ ತಯಾರಕ ನ ರ ಪ್ರಜಲ್ ಡ್ರೈವಣ ಆ ಪ್ರಜಲ್ ಡ್ರೈವಣ ನೀ ಲ್ ರನ್ನ ಅಭಿಮಾನಿ ಲ್ಲ
ಅಲ್ಲಿ ಬುಡ
ಅದೇಬೇಕಕ್ಕಲ್ಲ ಹೇಳ
ಅಲೋ
ಏನ ನಾ ಏನ್ ಹಡುದಿಲ್ಲ ಏನ್ ಅಂತ ಹೇಳಿದ್
ಎಜ ಹೊಂಡಾಗ
ಎನ್
ಮ ಮತ್ತ ಒಂದ
ಹ ಏನ
ಉಡುಗರಾರಲ್ಲ
ಹ ಆರನಲ್ಲ ಮಂಜೆ ಆರ ನಾನ್ನಾಗ್ ನೆನ್ ಮುಚ್ಚಿಡಲ್ಲಪ್ಪ ನ ನನ್ಗ ಮುಚ್ಚ ಮುಚ್ಚಿಟಕ ಲೋವ ಮಾಡಡಲ್ಲ ಡೇರ ಕತತ ಮಂದಾರನ
ಗ ನ ಹೋಗಲ್ಲ ಮನೆಗ್ ಕೇಳ ಮಾಡಕೀರ
ಮಾಡಿಕೆ ನೀನು ಹುಡುಗದದ ನಾ ಮಾಡಿಕೆ
ಹಂಗಲ್ಲ
ಬಿಡವಿಲ್ಲ ಆಯ್ತ ನನ್ ತಮ್ಮನ ಕೇಳಿ
ಯ ಒಂದೆರಡುಲ್ಲ
ಹಂಗ ಹುಡಿಗಡ ಅಂತ
ಏನ್ ತಕ ನಾ ಆತ್ರ ಕುಡರ್ಲಾ
ಹ್ಮ್ ಹ್ಮ ಹ್ಮ್ ಹ್ಮ್ಮ್ಮ
ಹಾಮ್ತ್
ಮತ್ತೆ ಸರಿ ಪಂದಸ ಕಟ್ಟಾಮ ಸರಿ ಗಾಮ ಬಧಾನ ಸ ಆಸವ ನಾಡ
ಹ್ಮ ಸೈಂಕತ್
ಅದೇ ಸಾಂಗಾಡ ಸಂಗೀತ ಅಂದಲ
ಹಾಡಕ್ ಬರಲ್ಲನಗೆ
ಹೇಹೆ
ಹಾ ಸಂಗೀತ ಇತಿಲ್ಲ
ಹ್ಮ ಸಂಗೀತಂದಿ ಈಗ ನೀನೊಂದು ಪದ ಕೊಡ್ಬೇಕ ಸಾಂಗ್ ಆಡಿ ಈಗ ಸಾಧನೆ ಕೊಡ್ಲಿಲ್ಲ ಹಾಗಯ್ ಆ
ಹ್ಮ ಸರ್ ಸರ್ ತಗಳ್ಳ ಅಂದ್ರ
ಯಾಕ
ಆಯ್ತಡ್ತ ಹ್ಮ್ ಸರಿಲ್ಲ
ಬೇಡ ಬಿಸಿ ಆದ್ರೆ ಅಂತ